ಹಲೋ ಅಲೋ ಹಲೋ
ಸಿದ್ದು ಅವ್ರ ಅಲ್ಲ ಕೇಕ್ ಕೂತ ಏನ್ ನಡದ್ರಿ ಸಿದ್ದು ಅವ್ರೇ ಏನ್ ನಧ್ದ್ದೋಡದ್ರಿ
ಏನ್ ಹೇಳ್ರಿ ಏನ್ ಹೇಳಲ್ ನೋಡ್ರಿ
ಹ್ಮ್ ಹ್ಮ್ ಆರಾಮ್ರೀ ಹಾ ಆರಾಮ್ ನೋಡ್ರಿ ಅಣ್ಣ ಏನ್ ಇಲ್ರೀ ನೀವ ಹೇಳ್ಬೇಕ ಎಲ್ಲ
ಏನ್ದ್ರ ನಿಮ್ಗೆ ನೀವ್ ಹೇಳ್ಬೇಕ್ರಿ ಎಲ್ಲಾ ಆರಕ್ಕೆ ಆರು ಪೇಪರ್ ತಕೊಂಡ್ರ ಒದ್ದದ್ರಿ
ಹೇಳ್ರಿ ಹಂಗೆ ನೀ ಅಲ್ಲ ಏನ್ ಮಾಡ್ತ್ರಿ ಈ ಸಲಾ ಹದಿಮೂರು ಮಾರ್ಕ್ಸ್ ಬಿದ್ದು ಅದನ್ ಪಾಸ್ ಅಗ್ತಿದಿಲ್ರಿ ನಾವು
ನಮ್ಗ್ ಆಟನಲ್ ಅಲ್ರರಿ ಹದ್ನೈ ಅದಾವ್ರಿ
ಹೇಳ್ರರಿ ನಿಮ್ಮೂರ ಹದಿೂರಿ ಯಾವ್ದಲ್ರರಿ
ಇಲ್ಲದೆ
ಯಾಕ ಏನಾಯತ್ ಮತ್ತ
ಅದ
ಮತ್ತೆ ನಮ ಮೂೂರ ಎದ್ದವ್ರೀ ನಮ್ಗನ
ನಿಮಗ ಆರ್ನೂರ ಐಪ್ಪತ್ತೈಗತ್ತಲ್ರರಿ
ಹ ಆರ್ನೂರ ಇಪ್ಪತ್ತೈದ್ರೀ
ಅಮ್ಮ ಐನೂರ ಇಪ್ಪತ್ತೈದ ಅವ್ರೆ
್ದ ಇದಾವ್ರೆ ಹ್ಮ್ ಹೌದಾ
ಅವರ
ಅವ್ರೀ ಅಲ್ಲಿ ಇರ್ಲಿ ಏನ್ ಎಲ್ಲಾ ಚಂದ ಹೋದ್ರಿ ಬರೀ್ರಿ ಏನ್ ಮೇನ್ೇಏನಾದ್ರಿ ಒಟ್ಟ ನೀವು್ ಒಟ್ಟ ಏನ್ ಮಾಡ್ರಿ ಓದ್ರಿ ಬಿಡ್ರಿ ಒಟ್ಟ ಅವರು್ದ್ ಬರ್ಕ್ರ ಅವೇ ಬೂತ್ ಇತ ರೀ ಬರ
ಅವೇ ಬಡ್ತಾವನ್್ರೀ
ಹಬೋತಾರೆ ನೀವ್ ಯಾರನ ಬಿಡ್ರಿ ಈಗ ಮತ್ತತ್ ಶಿವನ್ ಟೀಚರ್ ಬರ್ಕರಿೀ ಮೇನ್ ಮ ಇದು ವಿಜಯೇಶ್ವರಿ ಟೀಚರ್ ಬರ್ಕರಿ ಮತ್ತ ಕನ್ನಡ ಸರ್ ಬರ್ಕರಿ
ಹ ಹಾ
ಅವರು ಮೂವರುನು ಮೇನ್ ಬೂತವ್ರೆ ಇದೇನು ಹಿಂದಿ ಹಿಂದಿ ಮತ್ತ ಇತಾವ ಇ ಹಿಂದಿವ ಸಫಲತ್ ಅದೇನ್ರಿ ಅದ ಪದ್ಯ
ಪ್ರಶ್ನ ರ
ಫಸ್ಟ್ಗಲ್ರಿ ಅದ ಎಂದ ಕಡೆಗ ಆದ್ರಿ ಅದ ಪದ್ಯ ಬೂತ್ರಿ ಎಲ್ಲ ಸ್ಕ್ ಬೂತ್ರಿ ಇಲ್ಲಿ ರೀ ಪಫಸ್ಟ್ಗ ಇದು ಎಫ್ ಎ ಒನ್ ತನ್ಕಾರಿ ಎಫ್ ಎ ಫೋರ್ ಮತ್ತ ಮ ಎಸ್ನ್ ಎಸ್ ಎ ಟೂ ತಾನ ಮತ್ತೆ ಎನ್ ಎಲ್ ಮತ್ತೆ ಎನ್ ಎಲ್ ಟೂ ಇದು ಬೋರ್ಡ್ ಎಕ್ಸಾಮ್ ಇರ್ತಾವ್ರಿ ಅಲ್ಲಿ ತನ ಬರೇ ಅದೇ ಪದ್ಯಾನ ಬಿದ್ದ್ರಿ ನಮ್ಗ ಆದ್ರ. ನಿಮ್ಗನು ಬೂತ್ರಿ ಅದು ಅದು ಪದ್ಯ ಮಾತ್ರ ಬಿಡಾಕ್ ಹೋಗ್ಬ್ಯಾಡ್ರಿ.
ಇಲ್ಲರಿ ಇಲ್ ಮಡಿರಿ ಕಾಲಿ ಐತಿ.
ಚಸ ಕಾಲೇಜ್ ದೇಶ ಮುಕ್ ಮಾಡೇವ್ರಿ ನಾವು.
ದೇಶ್ಮುಕ್ರೀ ಐಟಿಐ ಮಾಡ್ಬೇಕ್ರೀ.
ಮಾಡೇವ್ರೀ.
ಗೌರ್ಮೆಂಟ್ ಇಲ್ ಅಲ್ರೀ ಪ್ರೈವೇಟ್ ಅದ್ರೀ.
ಹಾ ಗೌರ್ಮೆಂಟ್ ಏನ್ ಮಾಡ್ತರಿ ತಗೊಂಡ ಎಲ್ಲಾ.
ಗೌರ್ಮೆಂಟ್ ಮಾಡ್
ಗೋರ್ಮೆಂಟ್ ಏನ್ರೀ ಗೌರ್ಮೆಂಟ್ ಆ ಹಾ ರೀ.
ಗೌರ್ಮೆಂಟ್ ಮಾಡೋದಿತ್ತು ಜಲ್ಲಿನ ಪೇಮ್ ಇದಕ್ಕ ಏನ್ ಇರ್ತ ಪೇಮೆಂಟ್ ಜಲ್ದಿ ಸೀಟ್ ಸಿಗತ್ವು. ಹ
ಸಿಗ್ತಾವ್ರೆ ನೀವದನ್ನ ಕರೆಕ್ಟ್ ಆದ್ರೆ
ಹ
ಅದ ಬರೀ ಎಡ್ಡ ವರ್ಷನಾಗ ಅವ್ರಲ್ಲ ಒಂದ್ ನಮಗ್ ಒಂದ್ ಕೆಲ್ಸ ಹುಡಿಕಿ ಕೊಡ್ತರಂದ್ರಿ ಅವ್ರ ಸರ ರೀ.
ನಿಮ್ ಕಾಲೇಜ್ದಾಗ ನಿಮ್ ಕಾಲೇಜ್ದಾಗ.
ಹಾ ಒಟ್ಟ ಯಾಡ್ ವರ್ಷ್ ಚಂದ ಕ್ಲಾಸ್ ಕೇಳ್ಬೇಕ್ರೀ ಅವರು ಹೇಳಿದ್ದೆಲ್ಲಟ್ಟು ವರ್ಕ್ ಮಾಡ್ಬಕ್ರೀ ಅವ್ರೇ ರೀ ಬರೆ ಪ್ರಾ ಒಂದ್ ತಿಂಗ್ಳಗ್ ಮಿನಿಮಮ್ ಒಂದ್ ಹದ್ನೈದು ಸಾವಿರನ ಸ ತರಂಗ್ ಮಾಡ್ತಾರ ನೋಡ್ರಿ ಅವ್ರು ಮುಂದಿನ್ ದಿವ್ಸ. ಅದು ಊಟದ ಹೆಂಗಾನ ಇರ್ಲಿ ಊಟ್ ಇಲ್ಲಿ ಎಲ್ಲಿ ಇಲ್ರಿ ಒಟ್ಟ. ಬೆಂಗ್ಳೂರ್ಕೆರಿ ಏನ್ ಇರೋದು.
ಇಲ್ಲಾ ಕಾಲೇಜೀಗ ಯಾವಾಗ ಹೋಗ್ಬೇಕ್ ನೀವ.
ನಾವ್ರೀ ಈಗ ಒಂದ ಆಯ್ತ್ ಲಾಸ್ಟ್ ನಾಳಿಗ್ ಒಂದ್ ದಿನ ಆದ್ರ ಆಲೆಬ್ಬ ನಮ್ದು. ಹಾ ಆಲಬ್ ಆದ್ಮ್ಯಾಲ ಒಂದ್ ಮೂರ ನ ಮೂರ್ ನಾಲ್ಕ್ ದಿನ ಆದ್ಮೇಲೆ ಹೋಗ್ಬೇಕ್ರೀ ಮೂರ್ ದಿನ್ದೊಂದ್ ಕಾರ್ಯ ಮಾಡ್ತಾರೀ.
ಹ ಹಾ
ಹ್ಮ್ ಕಾರ್ಯ ಮಾಡಿದ್ಮ್ಯಾಲ ಆಯ್ತ್ ಹೋಗ್ ಬಿಡ್ಬಕ್ರಿ ಕಾಲೇಜ್ ಹೋಗ್ಬೇಕ್ರೀ ಮತ್ತ ಈ ಕಡೆ ಹೊಲಕ್ ಕೆಲ್ಸ ಇದ್ರ ಹೊಲ್ಕೋಬೇಕ್ರಿ ಎಲ್ಲಾ ಸರೀಗ್ ಹೇಳೇನ್ರಿ ಆಯ್ತೂಪ್ಪಾ ನಿನ್ಗ ಹೆಂಗ ಅನ್ಕೂಲ ಆದ್ದ ತರ ಮಾಡಂದಾರ ಮತ್ತೀಕಡೆ ಹೊಲನು ಬಿಡಕ್ ಕಳ್ರಿ. ಹೌದ್ ದೊಡ ಹದ್ನೈದ ಎಕ್ರೆ ಹೊಲ ಆದ್ರಿ ನಾವ್ ಹೊಲಾಕಿ ಅದ ಹೊಲಾದ್ ಮಾಡಿವ್ರಿ. ಇದ್ರಾಗ ಬಾ ಈ ವರ್ಷ ಮಳೆ ಅಂದ್ರೆ ಇಲ್ಲ ಏನಿಲ್ಲಾ. ಸ್ವಲ್ಪ್ ಚೆಂದ ಎಣ್ಣಿ ಗಿಣ್ಣಿ ಗೊಬ್ಬ್ರ ಗಿಬ್ರ ಕೊಟ್ರ ಸ್ವಲ್ಪ ಬರ್ತಾವ್ರೀ ಮ್ಯಾಕ. ಚಂದ ಕಾಯಿ ಪಾಯಿ ಆತವ್ರಿ ಮತ್ತ. ಒಂದ ಒಂದ್ ಎಕ್ರೆಕ್ ಒಂದ್ ಹದ್ನೈದನ ಆದ್ರ ಪಾಡ್ರಿ ಹದ್ನೈದನ ಈ ವರ್ಸ.
ಏನ್ ಮಾಡ್ತಾ ಮಳೀನೆ ಮ್ಯಾಕ್ ಹೋಗದ.
ಹೌದ್ರಿ ನಮ್ದು ಒಂದ ಒಂದು ವಾ ಹ್ವಾದರ್ಸ ಅಷ್ಟು ಮಳಿ ಬಂದ್ರು ಒಂದು ಅದ ಹದ್ನೋಳೆಕ್ ಎಕ್ರ ಬಂದ್ ನೋಡ್ರಿ ಒ ಇದು ಹದ್ನೇಳ ಇದು ಕ್ವಿಂಟಲ್ ಬಂದ್ ನೋಡ್ರಿ ಒಂದು ಎಕ್ರೆ ಹತ್ತಿ.
ಹಾ ಹದ್ನಾರು ಕ್ವಿಂಟಲ್ ಬಂದ್ ನೋಡ್ರಿ ಒಂದ ಎಷ್ ಒಂದ್ ಮೂರ್ ಎಕರೆ ಹದ್ನಾರ ಬಂದ್ರಿ ಉಳಕಿದ್ದಲ್ಲಟ್ಟ ಹದಿಮೂರು ಹನ್ನೆರಡು ಬಂದ್ರಿ ಇಷ್ಟೇ ಬಂದ್ರಿ
ಅಮ್ರ ಏನು ಆರ್್ರ ಹು
ಹ ರ
ನಮ್ಮ್ ಆಟ್ ಬಯಟ್ಟ್
ಹೌದು ನಿಮ್ದ್ ಎಟ್ಟು ಬಂದ್ರರಿ ಅಣ್ಜಾಗನ್
ಒಂದ್ ಎಂಟು ಒಂಬತ್ತು ಹತ್ತು
ಹೌದ್ರಿ ಹ
ಹ್ಮ್
ಇದು ನಮ್ದು ಇದು ನೀರು ನಮ್ ವಣ ಬೈಸು ಇತ್ತುರಿ ನಿಮ್ಧು
ನಮ್ಮ
ಹೌದ ಅದ ಎಲ್ಲ ಸಂ ಕಡೆ ಹದಿಮೂರು ಹನ್ನೆರಡು ಬಂದು ನೀರವ್ರ ಇದ್ದುರೀ ಅವು ಬಾಳ ಬೇಸ್ ಯಾವ್ರ ಅವೇ ಬಂದ್ರೀ ಒಣ ಬೇಸಸಿನ ಯಾಕ್ರೀ ನೀರ್ ನೀರ್ ಹಿಡ್ಕಂದ್ರಿ ಅದು ನೀರ್ ಇಡ್ಕೊಂಡಿಲ್ರರಿ ಜಾಸ್ತಿ ಬಂದಾಗೆಲ್ಲಾ ಕುಡದ್ರ ನೀರ್ ಅದ್ರಾಗ ನೀರವರಿ ಎಲ್ರಿ ಹೊಲಾ ಅದಕ್ಕೆಂತಸ ನೀರ್ ಇಡ್ಕೊಂಬಂಟ ನೀರ್ ಇಡ್ಕಂದ್ರೆ ಅದೆ ಅದಕ್ಕೆಲ್ಲಂತು ಬಂದ್ರಿ ಇಲ್ಲಿ ನೀರಾವರಿ ಇತ್ತಂದ್ರ ಅದನ್ ಬರ್ತ ಹದಿಮೂರ್ ಬರ್ತಷ್ಟೇ ಬರ್ತ್ರಿ
ಅಂದ್ರೆ ಹೋದರು ಸಾಕಿರೊ ಚನಾಗೆವ್ರಿ
ಹಾ ಹಾಗೆ ರೀ ಅವ್ಯ ಫಷ್ಟಿಗೆ ತಿದ್ದು ಚೆಲುವಾಗಿರಿ ಆಮೇಲೆ ಹಿಂದಗಡೆ ಹೆಚ್ಚಿದ ಚುಲುವಾಗಿಲ್ರಿ
ಹಾ
ಈಗ ಮತ್ ಈಗ ನೋಡ್ರಿ ನಮ ಫ್ರೆಂಡ್ಸ್ ಅದಾರ್ರೀ ಒಬ್ಬ ಫ್ರೆಂಡ್ ಅ್ರ ಅವರು ಬರೇ ಆರ ಎಕರೆ ಕೂಡಿ ಹದ್ೆರಡು ಕ ಕುಂಟಲ್ ಆ್ ನೋಡ್ರ ಬರರಿ ಫಸ್ಟ್ ಬಿಡಿನಿ ಆ ರ ಎಕರೆ ಕೂಡ ಅ ಆರು ಎಕರೆ ಆರು ಎಕರೆ
ನಮುದು ಇಲ್ ಕೆಲ್ರಿಿಗ ನಮುದು ಎರಡಕ್ರ ಕಲ್ತ್ ಐದ್ ಕುಂಟಲ್ ಐತ್ರಿ
ಹಾ ರೀ
ಐದ್ ಎಕ್ರ ಕಲ್ತೆ ಐದ್ ಕುಂಟಲ್ಲ ಆದ್ರಿ
ಇಲ್ಲ ಹಂಗಗೆ ಹೆಂಗ್ರರಿ ಬಾಳ ಅಜ್ಜಿ ಇದ ಐತ್ರಿ
ಹ್ಮ ಹಿಂಗ ಹಿಂಗ್ ಅದ ನೋಡ್ರಿ ಪರಿಸ್ಥಿತಿ
ಅಂಗರಿ ಹಾಕಿದ್ವಲರಿ ರೊಕ್ಕನ ಬಂದಿಲ್ಲಿ ನಮ್ಗ ರೊಕ್ಕನ ಹತ್ತಲ್ಲ ಹತ್ತವಲ್ರಿ ಸ್ವಲ್ಪನು
ಏನ್ರೀ ಆದ್ರ ಅದಕ್ಕ ಆಗಿಲ್ರರಿ ಈ ವರ್ಷ ಬಾಳ ಸಾಲ ಆಗಬಿಟ್ಟಿದ್ರಿ ಎಂತ
ಹೌದೌದು ಹೌದ್ರೀ ಎಷ್ಟು ಎಕರೆ ಆದ ನಿಮ್ದು ಹೊಲ
ಯಾವ ಒಂದ ಎಕ್ರೆ ಹೆರಡ್ ಎಕ್ರೆ ಆದ್ರಿ ಬಾಳ ಕಷ್ಟ ಆದ್ರಿ
ಹೌದೌದ್ರೀ ಅದ್ರಾಗ ನಾಕ ಮಂದ್ಯಾರೀ ಅಣ್ಣತ್ತಂಬ್ರ ಲಗ್ನಗಿಗ್ನ ಆಗಿದನ
ಏನ್ ಮಾಡ್ತೀಯಪ್ಪ ಮತ್ತು
ಎಣ್ಣೆ ಯಾರ್ ಕೊಡ್ತರಿರಿ ನಮ್ಮ ಅಂತವರೆಗೆ ಬಡವರು
ಹಂಗ್ ಕೊಡಳ್ರಿ ಬಡವರದೇ ಹಾಕತ್ರಿ ಲಗ್ನ ಈಗ ಆದ್ರ ಮನಸು ಚಲೋ ಇರ್ಬೇಕಕ್ ನೋಡ್ರಿ ಎಣ್ಣೆ ಯೆಲ್ಲಾ ಸಿಗತವ್ರಿ ಹ್ಮ್ ಅವೇ ಅವೇ ಅವೇ ನೇದಾವ್ರಿ ಹತ್ತತ್ ಎಕರೆ ಹೊಲಾರಿ ಬಾಳ ಬೇಕ ಹತ್ತತ್ತು ಎಕರೆ ಏನ್ ಇಪ್ಪತ್ ಇಪ್ಪತ್ತು ಎಕರೆ ನೋಡ್ರಿ ಮಾಗಡಿ ಮತ್ ಸೈಡ್ ಒಂದು ಬಿಜಿನೆಸ್ ಇರಬೇಕ್ರಿ ಅಂದ್ರೆ ಕೊಡುತ್ತಾರೆ ಇಲ್ಲಾಂದ್ರೆ ಏನು ಕೊಡುತ್ತಾರೆ
ಹಾ ಬರಾಬಾರೀ ಅದು ಎಲ್ಲಾ ಗಿಳಗಿ ನೋಡ್ತಾರೀ ಬಡವರ್ ಮಂದಿಗೆ
ಹೌದ್ ಹೌದ್ರಿ ಅದನ್ನು ಬಾಳ ಇದಗೀದೆ
ಇದ್ ಮಾಡ್ ಅಂದ್ರ ಮಾಡ್ಬೇಕ್ ಏನ್ರಿ
ಹಾ ರೀ
ನಮ್ ಅಣ್ಣಾಗೆ ಇನ ನಾಲಕ್ ವರ್ಷರಿ ಅವನ ಕಾಲ್ ಮೆಲ್ ಅವನ್ ನಿಂತಗ್ ಮಾಡ್ಬೇಕ್ ರಿ
ಅದೇರೀ ಹುಡುಗಿ ಏನ್ ಮಾಡ್ತಾರೆ
ಹೌದ್ರಿ ಅವೆಲ್ಲ ಇಲ್ಲಿ ಎತ್ತಬಾರದ್ದು ಹೆಂಗ್ ನೇ ಡದ್ರಿ ಸ್ಕೂಲ್ ಹೆಂಗ್ ನೆಡದ್ರಿ ಹೆಂಗೆ ಈಗ ನೋಡು ಸರಿಯಾಗಿಲ್ಲ ಹೋದ್ರಿ ಮೊದಲಲ್ಲ ಓದಿಲ್ಲ
ಆರಿ ಹಲೋ ಶಪತ್
ಎಕ್ಸಾಮ್ರ ದ್ಬೇಕ ಅಲ್ಲಸ್
ಅದ ಎಫ್ ಎ ಒನ್ ಎಫ್ ಎ ಟುಏೋ್ರಿ ಬರ ಅವೇ ಬಿದ್ದವ್ರಿ ಎಲ್ಲಾ ಅವ ಹೇಳಿದ್ದೇ ಬಿದ್ದಾವ್ರಿ
ಇಲ್ಲ ಈಗ ಸಕನ್ ಸಲ ಪೇಪರ್ ಲೂಸ್ ಅತನ್ರಿ
ಜ್ರಿ ಬಾಯ್ಸ್ ಬಿತ್ತಲ್ಿ ನಂದು ಬಾಯ್ಸ ನಮ್ ಸೋರ್ ಅದ ರೀ ಎಚ್ ಎಂ್ ಸೋರ್ ಅವರೇ ಬಂದಾರೀ ಕ್ವಶನ್ ಪೇಪರ್ ಕೊೂಡ ನೀ ಬರೀ ನೀ ಏನ್ ಟೆನ್ಷನ್ ತೊಕೊಬೇಡಪ್ಪಾ ನೀ ಬರೀನ ಎಲ್ಲಾ ನಾ ಪಾಸ್ ಮಾಡೋದು ನನ್ ಜಬ್ದಾರಿ ಅಂದ್ರ ಅವ ಎಲ್ಲ ಮತ್ತ ಬಗ್ಲಾಗ ಒಬ್ಬ ಒಬ್ಬ ಹ್ಮ ಒಬ್ಬ ತಣ್ಣ ಇದ್ದಾರಿ ಆ ತಣ್ಣನ್ ತೋರ್ಸನ್್ರಿ ನಮ್ಮ್ ಹುಡ್ಗನ್ ಪಾಸ್ ತೋರ್ಸ ಆಯ್ತ್ರಿ ಸರ್ ನ ತೋರ್ತೆ ಅವಂದ ಅವಂದ್ ಹದಿನೈದು ಎಷ್ಟ್ ಹದಿನೈದು ಮಾರ್ಕ್ಸನ್ ತೋರ್ಸನ್ರೀ ನಾವೊಂದ ಒಂದ್ ನಾವ ಒಂದ್ ಇಪ್ಪತ್ನಾಲ್ಕ ಹಾರೀ
ಅದು ಹದಿನೈದದುಕ್
ಅವು ಪಾಸ್ ಐನ್ ಬಿಡ್ರ ಮತ್ ನಾವ ಒಂದ ಇಟ್ವತ್ ಹೋಯ್ ನಡ್ರ ನಾವ ಒಂದ ಇಪ್ಪತ್ ನಾಕ ಜ ಆಗ್ತ ಕಡಿ ಕಡಿ ಎಲ್ಲ ಹಾಗ್ಯಾದ್ರೆ ಪಾಸಲ್ಲಾ ಮತ್ ನಮ್ ಶೋರ್ ಇದ್ರೆ ನಿಮ್ಗಏನ್ ಬರ್ತಾರ ಮತ್ತ ವಿಜಯ್ವರ್ ಟೀಚರ್ನ ಇದ್ರ ಅಲ್ಲಯ ಅವ್ರನ್ ಹೇಳಾರ ರಿ ಎಲ್ಲಾ ಹಾ ರೀ
ಈಗ ಸೆಕೆಂಡ್ ಅಸ್ಲ್ಕ್ ನ ನಾ ಬರ್ತನ್ವಿ
ಹಾ ರ
ಈಗ ಯನ್ ಸಲಕ್ ನಾ್ ಅ್ಣ ಪರಿಷ ಇಿದ್ದೇನ್ರಿ
ಹತ್ ನಿಮ್ ಮುಖ ಎಲ್ಲ ಅ್ ಸ್ವಲ್ಪ ಅದ ಆ ಟಿಕೆಟ್ನಾಗದ ಮುಖ ಸ್ವಲ್ಪ ಅಳಸ್ರಿ ಕರ್ ಕತ್ರಿ ಅದ
ಎಂಗ್ರ
ಬೆಂಗಾಲ್ ಸು ರಬ್ಬಡ್ ತವ್ರಿ ರಬ್ಬರ್ ತೊಂದು ಅಳಸ್ರಿ ಎಲ್ಲಾ ಅಳಸ್ತ್ರರಿ ಅದ ಈಗ ತಬ್ಬಡ್ತಂದು ಅಳಸ್ರಿ ಅಲ್ಲ ಅ
ಅವ್ರೆ
ಹಾ ರ
ಈ ಈ ಸ್ವಂತ ಬರ ಬರ್ದ್ರಿ
ನಾವು ಏನ್ರೀ ಈಗ ನಾವ್ ಎಷ್ಟ್ ಹೊ್ಿಂದು ಅಷ್ಟೇ ಅದ್ರಗೆ ಬಿದ್ರೆ ಯಾವ ಅದ್ರನ್ನ ಅಲ್ಲಿ ಬಾರಿ ಆ ಆ ಕೆಕ್ಕ ನಮ್ಮ ಹಾ ರೀ ಹೇಳ್ರಿ ಯಾ ರೀ
ಈಗ ಈಗ ನ
ಈಗ ನಾ್ ಮ್ಣ ಬಿನ ನೀವ ಹಿಡಂ ತ ಅದ್ರಾಗ ನದ ಇಡಂ ಹಿಡಮಂ ಎಲ್ ಒಡ ಹಿಡಂ ಒಟ್ಟಂ
ಹಊ್ರ ನನ್ ಒಂದ ಕ ಫೋನ್ ಉಂಟದ್ರಿ ಆಮೇಲ್ ಹಕ್ಂತವ್ರಿ
ಆ ಹೆಸರು ತೋರ್ ಸರಿ ಕೆ
ಆ ರ